ಹಾ ಮೇಡಮ್ ಹೇಳಿ ಏನ್ ಮಾಡ್ತಿದ್ರಿ.
ಹೇಳಿ ಆರಾಮ.
ಆರಾಮು. ತುಂಬಾ ವರ್ಷಗಳ ಹೆಂಗಿದ್ದೀರಾ ಹ್ಮ್ ಕಾಫಿ ಆಯ್ತು ನಿಮ್ದು
ಹಾ ಜಸ್ಟ್ ಆಯ್ತು ಮತ್ತೆ ಏನ್ ಮಾಡ್ತಿದೀರಾ ಏನ್ ಸಮಾಚಾರ
ಮಕ್ಳು ಸ್ಕೂಲಿಂದ ಬಂದ್ರು ದೋಸೆ ಹಾಕ್ ಕೊಡ್ತಾ ಇದ್
ಓ ಎಷ್ಟ್ ಜನ ಮಕ್ಳು ನಿಮ್ಗೆ
ಮಕ್ಳು ಇಬ್ರು ಮೇಡಂ.
ಏನ್ ಓದ್ತಿದಾರ ಎರಡು ಗಂಡ ಹೆಣ್ಣ.
ಹ ಇಬ್ರು ಗಂಡ್ ಒಬ್ಬ ನೈಂತೂ ಇನ್ನೊಬ್ ಸಿಕ್
ಹೌದಾ ಹ್ಮ್ ಹ್ಮ್ ನನ್ ಮಕ್ಳು ನನ್ಗೆ. ಟ್ವಿನ್ಸ್ ಮಾಮ್.
ಓ ಹೌದಾ.
ಒಂದ್ ಹೆಣ್ಣು ಒಂದ್ ಗಂಡು.
ಸೂಪರ್ ಕಣ್ರಿ ಟ್ವಿನ್ಸ್ ಅಪ್ರೂಪ ಅಲ್ವಾ.
ತೀರಾ ಫಸ್ಟ್ನೇದೇ ಟ್ವಿನ್ಸ್ ಆಗಿದ್ರೆ ಓಕೆ ಫಸ್ಟ್ ಹೆಣ್ಣ್ಮಗು ಆಗಿ ಅದ್ರಿಂದೆ ಟ್ವಿನ್ಸ್ ಆಗಿದ್ದು.
ಏ ಮಹಾಲಕ್ಷ್ಮಿ ಅಲ್ಲೇನ್ರರಿ ಹೆಣ್ ಮಗ ಬಿಡ್ರಿ ಇರ್ಲಿ.
ವೆನೆ ಅಲ್ಲಾ ಅಂತ ಹೇಳ್ತಿಲ್ಲ ಬಟ್ ಫಸ್ಟ್ ಹಿಂಗ ಆಗ್ಬಿಟ್ಟಿದ್ರೆ.
ಹಾ ಹಾ ಹಾ ಒಂದ್ ಎಕ್ಸ್ಟ್ರಾ ಆಯ್ತು ಅಂತನಾ.
ಇಷ್ಟ ಆಗ್ಬಿಡ್ತಲ್.
ಇ ಇವಾಗ ಚಿಕ್ಕವರ್ ಇದ್ದಾಗ ಕಷ್ಟ ಅನ್ಸುತ್ತೆ ಆಮೇಲೆ ದೊಡ್ಡವ್ರಾದಾಗ ಒಂದ್ ಎಕ್ಸ್ ಎಕ್ಸ್ಟ್ರಾ ಇದ್ರೆ ಇನ್ನೂ ಒಂದ ಎಕ್ಸ್ಟ್ರಾ ಇರ್ಬೇಕಿತ್ತು ಅನ್ಸುತ್ತೆ.
ಇಲ್ಲ ಹಂಗಲ್ಲ ಏನ್ ಮಾಡ್ತರಿ ಅವವಾಗ ಎಜುಕೇಶನ್ ಅದೆಲ್ಲಾ ಗೊತ್ತಲ್ಲಾ ನಿಮ್ಗೆ.
ಹೌದೌದು ಕಷ್ಟ ಆಯ್ತು.
ಹ್ಮ್ ಎಷ್ಟು ದುಡುದ್ರು ಆಗಲ್ಲ ಬಿಡಿ ಮೇಡಮ್ ಮಕ್ಳ ಓದ್ಸಕ್ಕೆ.
ಮತ್ತೆ ಮಗ್ಳ ಏನ್ ಓದ್ತಿದಾಳ ದೊಡ್ಡೋಳು.
ಆಲ್ರೆಡಿ ಸೆಕೆಂಡ್ ಇಯರ್ ಪೀ ಯು ಓತಿದ್ದಳೆ.
ಹ್ಮ್ ಹ್ಮ್ ಚಿಕ್ಕೂರು.
ಅವ್ರ ಈ ಸರಿ ಇತ್
ಪ್ರಿನ್ಸ್ ಅಂದ್ರೆ ಇಬ್ಬರು ಒಂದೇ ತರ ಇದಾರ ಗುರ್
ಇಲ್ಲ ಇಲ್ಲ ಇಲ್ಲ ಒಂದ್ ಇನ್ನೂ ಒಂದ್ ಗಂಡ ಅಲ್ವಾ ಒಂದ್ ಸ್ವಲ್ಪ ಡಿಪ್ ಫೆನ್ಸ್ ಇರುತ್ತೆ ಬಟ್ ಎರಡು ಹೆಣ್ಣು ಎರಡು ಗಂಡ ಆದ್ರೆ ಕಷ್ಟ.
ಹ ಓ ಅಲ್ಲಾ ಒಂದೇ ತರ ಇರ್ತಾರೆ ಅವ್ರನೆೆಲ್ಲಾ ಐಡೆಂಟಿಫೈ ಮಾಡಕ್ಕ ಆಗಲ್ಲ.
ಗಂಡ ಆದ್ರೆ ಅದೇನು ಗುತಿಸ್ಬೋದಲ್ವಾ ಹೆಣ್ಣು ಗಂಡು.
ಹೌದೌದು ಹೆಣ್ಣು ಗಂಡು ಗುರ್ತಸ್ ಬೋದು ಬಟ್ ಅದೇ ಕೆಲವೊಬ್ರು ಒಂದೇ ತರನೇ. ಇರ್ತಾ ಯಾರ ಯಾರು ಅಂತಾನೇ ಗೊತ್
ಹೌದು ಅದೇ ಎರಡು ಹೆಣ್ಣಾದ್ರೆ ಎರಡು ಗಂಡಾದ್ರೆ. ಈ ಸಮಸ್ಯೆ ಹ್ಮ್. ಮತ್ತೆ ಏನ್ ಅಡ್ಗೆ ಮಾಡಿದ್ರಿ.
ನಾನ್ ದೋಸೆ ನಿಮ್ದು.
ನಾನೇ ಸ ಈಗ ಸಂಜೆ ಬೆಳಗ್ಗೆ ಏನ್ ಮಾಡಿದ್ದೆ ಚಿ. ಚಿತ್ರನ ಮಾಡಿದೇ ಸಂಜೆ ಬಿರಿಯಾನಿ ಮಾಡೋಣ ಅಂತಿದೀನಿ.
ಓ ಹೌದಾ ಹು ನೀವ್ ಬಿರಿಯಾನಿ ಎಲ್ಲ ಚೆನ್ನಾಗ್ ಮಾಡ್ತೀರಾ ಅಂತ ಅವಾಗೆಲ್ಲ ಹೇಳ್ ಇದ್ರಪ್ಪ ನಮ್ ಫ್ರಂಡ್ಸ ನನಿಗೆ ಸ್ವಲ್ಪ ಹೇಳ್ಕೊಡ್ರಿ ರೆಸಿಪಿ
ಖಂಡಿತ ಹೇಳೋಣ ಖಂಡಿತ್ ಅಡ್ಗೆ ಮಾಡೋದು ನಂಗ್ ದೋಸೆ ತುಂಬಾ ಇಷ್ ಇಷ್ಟ ಮೇಡಮ್ ನಂಗ್ ದೋಸೆ ಅಂದ್ರೆ ತುಂಬಾ ಇಷ್ಟ.
ಹೌದಾ ನೆಕ್ಸ್ಟ್ ಅವಾಗಾದ್ರೂ ಮೀಟ್ ಆದಾಗ ಮಾಡನ್ ಬಿಡಿ.
ಹೌದಾ ಖಂಡಿತ ಮಾಡ್ಕೊಡ್ತೀರಾ.
ಖಂಡಿತ ಮಾಡ್ತಿರ್ತೀನಿ .
ಹ್ಮ್
ಹ್ಮ್ ಖಂಡಿತ ಮಾಡ್ಕೊಡ್ತೀನಿ.
ಹ್ಮ ಓಕೆ ಓಕೆ ಓಕೆ ಬಿರಯಾನಿ ಸಿಂಪಲ್ ನೀವು ಚಿಕನ್ ಬಿರಯಾನಿ ಇಷ್ಟಪಡ್ತೀರಾ ಮಟನ್ ಬಿರಿಯಾ
ನಾನು ಆಕ್ಚುಲಿ ಚಿಕನ್ ಬಿರಿಯಾನಿ ಇಷ್ಟ ನಾನ್ ತಿನ್ನೋದ್ ಬಿಟ್ಟಿದ್ದೀನಿ ಈಗ ಸದ್ಯಕ್ ಮಟನ್ ಬಿರಿಯಾನಿ ತಿನ್ನೋದು. ಮಟನ್ ಬಿರಿಯಾನಿ ಚಿಕನ್ ಬಿಟ್ಟು ಒಂದ ಏಳೆಂಟ ವರ್ ಷ ಆಯ್ತು.
ಓ ಹೌದಾ
ಹೌದೌದು
ಆಕ್ಚುಲಿ ಮಟನ್ ಬಿರಿಯಾನಿ ಮಾಡ್ಬೇಕಂದ್ರೆ ನೀವು ಫಸ್ಟ್ ಮಟನ್ ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಹ ಫಸ್ಟ್ ಒಂಚ ರೂ ಉಪ್ಪು ಎಣ್ಣೆ ಎಲ್ಲಾ ಹಾಕಿ ಒಂದ್ ಎರಡು ವಿಷಲು ಮೂರ್ ವಿಷಲ್ ತಗೋಬೇಕು.
ಹ್ಮ
ಮಟನ್ ನಾ. ಯಾಕಂದ್ರೆ ಮಟನು ಬೇಯಲ್ವಲ್ಲ ಬೇಗ ಸೊ ಹಂಗಾಗಿ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಕುಕ್ಕರ್ ಅಲ್ಲೇ ಬೇಸ್ ಕೋಬೇಕು ಮಟನ್ ನಾ ಆಮೇಲೆ ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನಾ ಮಂತೆ ಸೊಪ್ಪು ಸ್ವಲ್ಪ ಇವನ್ನೆಲ್ಲಾ ಜಾಸ್ತಿ ಕ್ವಾಂಟಿಟಿ ತಗೊಂಡು ಈರುಳ್ಳಿ ಹಸಮೆಣ್ಸನ್ಕಾಯಿ ಅವೆಲ್ಲಾ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕ. ಆಕ್ಚುಲಿ ಫ್ರೈಮ ಮಾಡಕ ಎಣ್ಣೆ ಬಳಸ್ ದಕಿಂತ ತುಪ್ಪ ಬಳಸ್ಬೇಕು ಮ್ಯಾಮ್ ತುಂಬಾ ಟೇಸ್ಟ್ ಬರುತ್ತೆ ಬಿರಿಯಾನಿ. ಹಾ ಅದೇ ಅದೇ ಮೇನ್ ನಮಗೆ. ಬಿರಿಯಾನಿ ಒಳ್ಳೆ ಫ್ಲೇ ಫ್ಲೇವರ್ ಕೊಡಕ್ಕೆ.
ಹು ಹು
ಪೇಸ್ಟ್ ಮಾಡಿಟ್ಕೊಂಡು ಅ ಅಂದ್ರೆ ಈರು ಈರುಳ್ಳಿನ ಸ್ವಲ್ಪ ಜಾಸ್ ತಿ ಕಟ್ ಮಾಡ್ಕೊಂಡು ಸ್ವಲ್ಪ ಈ ಏನು ಕಂದು ಬಣ್ಣ ಬರೋವರೆಗು ಸ್ವ ಸ್ವಲ್ಪ ಎಣ್ಣೆಲಿ ಫೈ ಮಾಡ್ಕೊಂಡು ಸ್ವಲ್ಪ ತಗ್ದಿಕೋಬೇಕು ಅದನ್ನ.
ಹ್ಮ್ ಹ್ಮ್ ಹ್ಮ್
ಆಮೇಲೆ ಎಣ್ಣೆ ಎಲ್ಲ ಕಾದ್ ಆದ್ಮೇಲೆ ಇನ್ನೇನು ಕಾಮನ್ ಆಗಿ ಗೊತ್ತಲ್ಲಾ ನಿಮ್ಗೆ ಚಕ್ ಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಮರಾಟ್ ಮಗ್ಗು ಚಕ್ರಮಗ್ಗು ಕಲ್ಲವು ಈತರ ಗೊತ್ತಲ್ಲ ಸ್ಪೈಸಸ್ ನಿಮಗೆ.
ಹ್ಮ್ ಹಾ ಹೌದೌದು.
ಒಗರಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತೆ ಈರುಳ್ಳಿ ಅದು ಬೇರೆ ತಗೊಂಡಿರೋದಲ್ಲ ಮತ್ತೆ ಬೇರೆ ಈರುಳ್ಳಿ ಹೆಚ್ಕೊಂಡಿರ್ತಾರಲ್ಲ ಅದನ್ನ ಹಾಕ್ಬಿಟ್ಟು ಹಸಿಮೆಣ್ಸಿಕ್ ಹಾಕಿ ಟೊಮೊಟೊ ಹಾಕಿ ಸ್ವಲ್ಪ ಕ್ಲೀನ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲ್ ರುಬ್ಬಿ ಇರ್ತೀರಲ್ಲ
ಹ್ಮ್
ಮಸಾಲ ರುಬ್ಬಿರ್ತರಲ್ಲಾ
ಹ್ಮ ಹ
ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗೂ ಅದು ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಆಮೇಲೆ ಮಟನ್ ಸೇರಿಸಕೊಳ್ಳಿ ಆಮೇಲ ಸ್ವಲ್ಪ ಮೊಸರು ಯೂಸ್ ಮಾಡಿ
ಹೌದಾ ಹ್ಮ್ ಹ್ಮ್
ಟೋಮೋಟ ಅಲ್ಲು ಆಮೇಲೆ ಅನ್ನನ ಅಷ್ಟೇ ಹಾ ಹೌದು ಹ ಅಲ್ಲ ಮಟನ್ ಯೂಸ್ ಚಿಕನ್ಗ ಹಾಕ್ತಾರ ಮಟನ್ಗೂ ಹಾಕ್ತಾರ ಬಟ್ ಸಾಫ್ಟ್ ಸ್ ಬರುತ್ತೆ ಬಿರಿಯಾನಿ ಹ್ಮ ಆಮೇಲೆ ಇನ್ನೇ ನಾವ ಯಾವತ್ತ ಅಕ್ಕಿ ಬಳಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಬಾಸುಮತಿ ರೈಸ್ ಬಳಸಿದ್ರೆ ಇನ್ನು ಚೆನ್ನಾಗಿರುತ್ತೆ.
ಹ್ಮ್ ಹ್ಮ್ ಹ್ಮ್
ಇ ಟೇಸ್ಟ್ ಇರುತ್ತ ಇಲ್ಲ ಅಂತ ಆಮೇಲೆ ಅದೆಲ್ಲಾ ಹಾಕಿ ಅದೊಂದು ಕುದ ಕುದ್ಮೇಲೆಲ್ಲ ಆಮೇಲೆ ಅದು ನೀರೆಲ್ಲಾ ಮಳ್ಳಿ ಬರುತ್ತಲ್ಲ ಕುದೀತಿರುತ್ತಲ್ಲ ಮಟನ್ನು ಈ ಮಸಾಲ ಎಲ್ಲಾ ಕುದಿಬೇಕಾದ್ರೆ ಅಕ್ಕಿನ ನೆ ಕೊಂಡಿದ್ರಿ ನೀವು ಮಾಮೂಲಿ ರೈಸ್ ಯೂಸ್ ಮಾಡೋದಾದ್ರೆ ಇದು ಬಾಸುಮತಿ ಆದ್ರೇನು ಅವಶ್ಯಕತೆ ಇರಲ್ಲಾ ಹ ಮಾಮೂಲಿ ರೈಸ್ ಯೂಸ್ ಮಾಡೋದಾದ್ರೆ ಆ ಸ್ವಲ್ಪತ್ ಒಂದ ಹತ್ತ ಇಪ್ಪತ್ತು ನಿಮಿಷ ನೆನೆ ಹಾಕೊಳ್ರಿ ಅಕ್ಕಿನ
ಅದು ಮಾಡದ್ಕಿಂತ ಮುಂಚೆ ನೆನೆ ಹಾಕ್ಬಿಟ್ಟು ಇವ್ನ್ನೆಲ್ಲಾ ರೆಡಿ ಮಾಡ್ಕೊಳ್ಳಿ
ಆಯ್ತಾ ಆಮೇಲೆ ಅದನ್ನ ಹಾಕ್ಬಟ್ಟ ಬಾಯಿ ಮುಚ್ಚ್ರಿ ಒಂದು ಎಷ್ಟು ಅಂತಂದ್ರೆ ಇನ್ನೇನು ಆಗಕ್ಕ ಇನ್ನೊಂದ್ ಐದ ನಿಮಿಷ ಹತ್ತು ನಿಮಿಷ ತಗೊಳ್ಳಳುತ್ತೆ ಅಂದಾಗ ತಿ ನ ಬಾಯ್ ಕ್ಲೋಸ್ ಮಾಡ್ಬಿಟ್ಟು ದಮ್ ಕಟ್ಟಸ್ರಿ
ಹ್ಮ
ಆಯ್ತಾ ಅದೇ ಈರುಳ್ಳಿ ಎಲ್ಲ ಲಾಸ್ಟ್ ಲ್ಲಿ ನೀವ್ ದಮ್ ಕಟ್ಸಕಿಂತ ಮುಂಚೆ ಈರುಳ್ಳಿ, ಅದೇ ಡ್ರೈ ಇದು ಕಂದು ಬಣ್ಣ ಬರಂಗ ಉರ್ದಿರ್ತರಲ್ಲ ಆ ಈರುಳ್ಳಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತುಂಬ್ರ ಸೊಪ್ಪು ಆಮೇಲೆ ಅದಕ್ ಇನ್ನೊ ಏನಂದ್ರೆ ಹಾಲಲ್ಲಿ ಸ್ವಲ್ಪ ಕೇಸ್ರ ನೆನೆ ಹಾಕ್ಬಿಟ್ಟು ಮೇಲ್ ಹಾಕಿ ಅದನ್ನ ಆಯ್ತಾ ಹಲೋ
ಹೇಳಿ
ಹಲೋ ಹ ಹಾಲಲ್ಲಿ ಕೇಸರಿ ಹಾಕ್ಬಿಟ್ಟು ಅದ ಒಂದ್ಚೂರು ಹಾಕ್ಬಿಡಿ ಹಾಕಿ ದಮ್ ಕಟ್ಟಸ್ರಿ ಆಯ್ತಾ ಉಪ್ಪು ಮಾತ್ರ ಮಟನ್ ಬೇ ಬೇಕಾರ್ ಹಾಕಿರ್ತೀರಾ ಇದಕ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಉ ಓ ಖಾರ ನಿಮ್ಗೆ ಎಷ್ಟ್ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ
ಹಾ ಹಾ ಹಾ
ಹಟ್ಟಿದ ಮೇಲೆ ಒಂದ್ ಐದ ನಿಮಿಷ ಬಿಟ್ಬಿಡಿ ಒಲೆ ಮೇಲೆ ಒಂದ್ ಐದರಿಂದ ಹತ್ತು ನಿಮಿಷ ಸಾಕು ಅನ್ಸುತ್ತೆ ಆಮೇಲೆ ಓಪನ್ ಮಾಡಿ ಟೇಸ್ಟ್ ಮಾಡಿ ನನ್ಗೆ ಹೇಳಿ ಈ ರೆಸಿಪಿ ಟ್ರೈ ಮಾಡಿ
ಎಲ್ಲಾ ಬರ್ಂದ್ ಬರುತ್ತೆ ನೀವ್ ಹೇಳಿದ್ದೆ ಎ ಮಾಡ್ತೀನಿ ಬಟ್ ದಡಮ್ ಕಟ್ಟೋದ ಬರಲಾ ನಗೆ
ಏನಿಲ್ಲ ನೀವು ಸಿಂಪಲ್ ಪ್ಪಲ್ಲ ಅದಕ್ಕೇನು ಮೈದಾ ಇಟ್ಟು ಮತ್ತೊಂದು ಏನಿಲ್ಲ ಆ ಪಾತ್ರೆ ಎಷ್ಟು ಕೂರುತ್ತೋ ಅಷ್ಟು ತಟ್ಟಕ್ಕೆ ಕ್ಲೀನ ಮುಚ್ಬಿಟ್ಟು
ಹ್ಮ್
ಆ ಅಂದ್ರೆ ಹೊಗೆ ಎಲ್ಲೂ ಹೊರಗಡೆ ಬರ್ಬಾರ್ದು ಆ ರೀತಿ ಇಲ್ಲಿ ಕ್ಲೌಸ್ ಮಾಡ್ಬೇಕ್ ನೀವು
ಹಾ
ಅದ್ರ ಮೇಲ್ ಬಾರದ್ದು ಈ ಒಳಕಲ್ ಕುಟ್ಟದು ಕಾಂತ ಯಾವ ಇಲವಾ ಗುಂಡಕಲ್ಲವು ಹಂಚು ಹಂಚಿರುತ್ತೆ ಲಾ ರೊಟ್ಟಿ ಹೆಂಚಿರುತ್ತಲಾ ಅದೊಂದ ಸ್ವಲ್ಪ ಕಾಸಬಿಟ್ಟು ಅದು ಆತ್ತ ಅದು ಒಲೆ ಮೇಲೆ ಇಟ್ಬಿಟ್ಟು ಇ ಕಲ್ಗಳು ಏರ್ರಿ ನಿಮ್ನಾಗೆ ಅಷ್ಟೇ ದಮ್ ಕಟ್ಟದು ಕೆಲವರು ಒಲೆಲ್ ಮಾಡರ್ ಏನ್ ಮಾಡ್ತಾರೆ ಕೆಂಡ ತೆಗ್ದ್ ಬಿಟ್ಟು ಮೇಲ್ಗಡೆ ಹಾಕ್ತಾರೆ
ಹ್ಮ್ ಹ್ಮ್ ಹ್ಮ್
ನಾವ್ ಗ್ಯಾಸ ಅಲ್ಲಿ ಮಾಡ್ತೀವಲ್ವಾ ನಾವೇನ್ ಇನ್ನೆಲ್ ತರೋಕೆ ಹೋಗಣ ಕೆಂಡ ಹಂಗಾಗಿ ಅತ್ತ ಇಲ್ಲಾದ್ರೆ ಒಂದ ಪಾತ್ರ ನೀರ್ ಕಸ್ಕೊಂಡು ಕುದಿಯ ನೀರ್ನ ಪಾತ್ರ ಹಂಗೆ ಪಾತ್ರ ಮೇಲೆ ಇಟ್ಟರು ಮೇಲ್ಗಡನ ಕಾವು ಕೆಳಗಡೆನ ಕಾವು ವು ದಮ್ ಕಟ್ಟುತ್ತೆ
ಹ್ಮ ಹ್ಮ ಹ
ಹಂಗೂ ಮಾಡ್ಬ
ಹೌದಾ ಹ್ಮ್ ಸರಿ ನೋಡೋಣ ಒಂದೇ ಒಂದ್ಸರಿ ಟ್ರೈ ಮಾಡ್ತೀನಿ ಚೆನ್ನಾಗ್ ಬಂದ್ರೆ ಅದೇ ಕಟ್ಟ
ಏ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಮಟನ್ ಬಿರಿಯಾನಿಗೆ ಸ್ವಲ್ಪ ಫ್ರೈಯೋ ಗ್ರೇವಿನೋ ಕುರು ಈ ತರ ಏನಾದ್ರು ಕಾಂಬಿನೇಷನ್ ನ್ ಇಟ್ಕೊಳ್ಳಿ ಇಲ್ಲಾ ಅಂತಂದ್ರೆ ಇದು ಕಬಾಬು
ಹ್ಮ್
ಹ ಚೆನ್ನಾಗ್ ಬರುತ್ತೆ ಇಲ್ಲಾಂದ್ರ ಅವ್ಯಾದು ಬೇಡ ಹ ಮಸರು ಬಜ್ಜಿಲ ತಿನ್ಬೋದು
ಮೇಡಮ್ ಮೊನ್ನೆ ಒಂದ್ ಪಾರ್ಟಿಗೆಗೆ ಹೋಗಿದ್ವಿ ಅಲ್ಲಿ ಆಲೂಗಡ್ಡೆ ಕಬಾಬ್ ಮಾಡಿದ್ರು ಮೇಡಮ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಏನ್ ಚಿಕನ್ ಕಬಾಬ್ ತರಾನೇ ಇತ್ತು
ಹೆಂಗ್ ಮಾಡದಂತ ಕೇಳ್ಕೊ ಬರ್ಬೇಕಿತ್ತಲ್ವಾ
ದೊಡ್ಡ ಪಾರ್ಟಿಲಿ ಅದೆಲ್ಲ ಎಲ್ಲಿ ಕೇಳ್ಕಾಯತ
ಹಂಗಲ್ಲಾ ಹೆಂಗ ಗೊತ್ತಾ ಹೆಂಗ ಗೊತ್ತಾ ಇಷ್ಟ ಆಗಿರೋ ಐಟಮ್ ನಾವ್ ಮತ್ತೆ ಟ್ರೈ ಮಾಡ್ಬೇಕುಂದ್ರ ಯಾವ್ದಾದ್ರೆ ಏನ್ರಿ ಮೇಡ್ ಕೇಳ್ಕೊಂಬ ಬರಕ್ ಏ ಏನ್ಗ್ತಾ ಏನು ಅಂತ ಅಲ್ವಾ ಮೇಬಿ ನನ್ಗೆ ಆಲಗಡ್ಡೆ ಅನ್ಸಿದ್ರೆ ಅವ್ರು ಬೇ ಏನು ಇಲ್ಲ ಅನ್ಸುತ್ತೆ ಮಾಮೂಲಿ ನವು ಕಬಬ್ ಹಾಕ ಇ ಇದನ್ನಲ್ಲ ಐಟಮ್ ಹಾಕ್ಬಿಟ್ಟು ಕಾಸಿ ಡೈರೆಕ್ಟ್ ಎಣ್ಣಲ್ ಬಿಡ್ತಾರೆ ಅನ್ಸುತ್ತೆ
ಹಂಗಾಗಿ ಆಲಗಡೆ ಹ್ಮ್ ಹ್ಮ್ ಹ್ಮ್ ಹೌದೌತರ್ರು
ನೀವು ಗೋಬಿ ಯಾಕೆ ಟ್ರೈ ಮಾಡ್ಬಾರ್ದು ಗೋಬಿ ಕಬಾಬ್
ಗೋಬಿ ಮಾಡ್ತಾನ ನನ್ ಮಗ ಮಾಡ್ತಾನೆ ನನ್ ಮಗನೇ ಮಾಡ್ತಾನನ್ ಗೋಬಿ ನನಗ್ ಬರಲ್ಲ ಅವ್ನ್ ಮಾಡ್ತಾನ
ಅಲಲ್ಲ ಗೋಬಿ ಅಲ್ಲ ಗೋಬಿ ಅಲ್ಲ ಕಬಾಬು ಗೋಬಿಲಿ ಕಬಾಬು
ಗೋಬಿಲ್ ಕಬಾಬಾ
ಅದೇ ಡ್ರೈ ಗೋಬಿ ತರಾನೇ ಅದು ಮಾಮೂಲಿ ಗೋಬಿ ಅಲ್ಲಾ ಅದಕ್ಕೆ ಮತ್ತೆ ಅದಾದ್ಮೇಲೆ ಸಾಸು ಅದ ಇದು ಹಾಕ್ ಕೊಡ್ತಾರೆ ಬಟ್ ಡ್ರೈ ಗೋಬಿ ಅದ್ರಲ್ಲೇ ಕಬಾಬ್ ಮಾಡ್ಬೋದು
ಹೌದಾ ಒಂದ್ಸರಿ ಟ್ರೈ ಮಾಡ್ಬೇಕ ಅದೊಂದ್ಸರಿ
ಹೌದು ವೆರೈಟಿ ವೆರೈಟಿ ಮಾಡ್ತಿರ್ಬೇಕು ಮಕ್ಳ ಇದಾರೆ ಅಂದಾಗ ಅವಾಗ್ಲ ಅವರು ಚೂರು ತರಕಾರಿ ಅದು ಇದು ತಿನ್ನಕ್ ಇಷ್ಟ ಪಡ್ತಾರೆ
ನನಗೆ ಏನ್ ಗೊತ್ತಾ ಏನ್ ಬೇಟರು ಮಾಡ್ತೀನಿ ಅಡಗೆ ಮಾಡೋ ನನ್ ಯಗೊಂಡಿಲ್ಲ
ಮಾಡ್ಬೇಕಲ್ವಾ ಮೇಡಮ್ ನಾವ್ ಮಾಡಿದ್ರಿ ಇನ್ಯಾರ್ ಮಾಡ್ತಾರೆ ಹೇಳಿ ಹ್ಮ್ ಹ್ಮ್
ಹ್ಮ
ಕಲಿಬೇಕು ಮಂದ ಖುಷಿಯಿಂದ ಮಾಡಿದ್ರೆ ಇನ್ನು
ಹೌದು ನಾವೇನ್ ಬರಿ ಅನ್ನ ಸಾಂಬಾರ್ ದೋಸೆ ಇಡ್ಲಿ ಈಥರದ್ದಷ್ಟೇ ನಾನ್ ವೆಜ್ ಅಲ್ಲನ್ ಮಾಡಲ್
ಹ ಮತ್ತೆ ಇನ್ನೇನ್ ಸಮಾಚಾರ ಮೇಡಮ್
ಹೇಳಿ ಮೇಡಮ್ ಕೇಳೋಣ ಮತ್ತೆ ಎಲ್ಲಾ ಆರಾಮ ಎಲ್ಲ ಚೆನ್ನಾಗಾರ ನಿಮ
ಎಲ್ಲಾ ಚೆನ್ನಾಗಿದಿದ್ದಾರೆ ನೀವ ಚೆನ್ನಾಗಿದ್ದೀರಾ
ನಾವು ಎಲ್ಲ ಚೆನ್ನಾಗಿದೆ ಮತ್ತೆ ಯಾರು ಬಂದ್ರು ಮಾಡ್ತೀನಿ ನನ್ ಮತ್ತೆ
ಓಕೆ ಮೇಡಮ್ ಓಕೆ ಮೇಡಮ ಕಂಡಿತ